ಬದೇ
ಶುಭೋದಯ ರ
ಹಾ ಚಹಾ ಕಾಫಿ ಅಂತ್ ಏನಾದ್ ಕುಡಿದ್ರರಿ ನ್ರಿ
ಹ್ಮ್ ರೀ ಚಾ ಕುಡದೇವ್ರಿ ನಿಮ್ದ್ರಿ
ಆಗಿದ್ದೇ ರೀ ಆಗಿದ್ದೆ
ಹಾಗೇತ್ ರಿ ನಾ ಅಷ್ಟ ರೀ
ಅಷ್ಟ ಮಾಡ್ಬೇಕ್ರೀ ನೀವು
ಮಾಡ್ಬೇಕೇಕ್ ನೋಡ್ರಿ ನಾವವು ಕೂಡ ಮಾಡ್ಬೇಕು
ಹಾ
ಹ್ಮ್ ಮತ್ತೇನ್ ಇವತ್ತ ಕೆಲ್ಸರಿ
ಕೆಲ್ಸ ನಮ್ದು ಇವತ್ತು ರಜೆ ಇದೆ ರೀ ವಾರಕ್ಕೊಮ್ಮೆ ರಜೆ ಇರುತ್ತಲ್ಲಾ ನಮ್ಗೆ
ಹ್ಮ ಹಾ
ಹಂಗಾಗಿ ರಜೆ ಇದೆ ನೋಡ್ರಿ
ಹೌದೇನ್ ಏನೇನ್ ಮಾಡ್ಬೇಕ ಅನ್ಕೊಂಡಿದ್ರಿ ಇವತ್ ರಜ ತಾಗ
ರಜೆ ಇಲ್ರಿ ಇವತ್ ನೋಡ್ರಿ ನಾವು
ಹ
ಹೊರಗಡೆ ಹೋಗ್ಬೇಕೇರೀ
ಹೌದ್ರಿ
ಸಿನಿಮ ಗೋಬತ್
ಹಾ ಹಾ ರ
ಹಾ ರೀ
ಹ
ಸಿನಿಮಾಗ ಹೋಗ್ಬೇಕು ನಮ್ಮ ಸ್ನೇಹಿತರ ಜೊತೆ
ಹೌದೇನ್
ಹ್ಮ
ಎಷ್ಟು ಎಷ್ಟು ಯಾವ ಎಷ್ಟನಷ್ಟ ಹೋಗೋಬೇಕು
ಹಾಂ ರೀ
ಎಷ್ಟನ ಶೋಗ ಹೋಗ್ಬೇಕ್ರಿ
ಹಾವು ಹತ್ತು ಗಂಟೆೆಗೆೊಂದಿದ್ದೇರಿ
ಹ ಹಾ ಹೋದ್ರಿ
ಹ ಗಂಟೆಗೆ ಹೋಗಿ ಒಂದು ಗಂಟೆಗೆ ಬರ್ತ ಹೊರಗಡೆ ಮಧ್ಯಾಹ್ನ ಮಧ್ಯದಲ್ಲಿ ಒಂದು್ ಇಪ್ಪತ್ತು ನಿಮಿಷ ವಿರಾಮ ಇರುತ್ತೆ ರಾಮ ಮುಗಸ್ಕೊಂಡು ಮನೋರಂಜನೆ ಮಾಡ್ಕೊಂಡ್ಂಬರ್ಬೇಕ ಮೋಟ್ರೆ ಮತ್ತ ವಾರ ತಿ ಸುಸ್ತ ಆಗಿರ್ತತಿರಿ ನಾವು ರಜೆ
ಹ್ಮ ನಿಜ ನಿಜ ಹೌದೇನ್ರಿ
ಹ್ಮ್ ಮತ್ತೆ ನೀವು ರಿ
ನಮ್ದ್ ನ್ನಲ್ರರಿ ಮತ್ ನಾವ್ ಹೋಗ್ತ್ರಿ ಇನ್ನಮ್ ಒಂದ್ ಎರಡ್ ತಾಸ ಆದ್ಮ ಕಚ್ಕೋತ್ರಿ
ಹಾ ಹ ರೀ ಹ ರೀ
ಹಾ
ಹ್ಮ ಮತ್ತೆ ರ ಇವಾಗ ನಮ್ಮ ಊರಲ್ಲಿ
ಹ್ಮ್
ಕೆಲವು ವಿಶೇಷ ತಿಂಡಿ ತಿನಿಸು ಬಳಗೆ ತಿಂಡಿ ತಿನಿಸುಗಳು ಇದಾವೀ ಹ್ಮ್
ರೀ ಎಂತ ಹೊ ರೀ
ಾಗಿ ತಿಂಡಿ ತಿನಿಸುಗಳಂದ್ರೆ ಒಗ್ಗಾಣೆ ಮಿರ್ಚಿ
ಹಾ ಹಾ
ಬೆಣ್ಣೆ ದೋಸೆ
ಹೌದೇನೀ
ಹಾ ಇದಾವ್ರಿ ಏಗ್ನ್ ಚೆನ್ನಾಗಿದಾವಂದ್ರಿ ರುಚಿ ಅಲ್ಲಿ ತಿನ್ನೋದಕ್ಕೆ ನಾವವು ಗಂಟೆ ಗಟ್ಲೆ ನಿಂತು ಕಾದ್ ತಿಂತ ಬರ್ತೀರಿ
ಗಂಟೆ ಗಟ್ಟೆ ಎಂದತ್ತು ಅಷ್ಟು ಜನ ಎಂದಿ
ಹೌದ್ರ ಅಷ್ಟು ರುಚಿ ಇರುತ್ತಲ್ರರಿ ಇಲ್ಲಿ ದೋಸೆ ಆಗಿರ್ಬೋದು ಗಣಡು ಮಿರ್ಚಿ ಆಗಿರ್ಬೋದು ಹಾ ಏನ್ರಿ ಮತ್ತೆ ಇಲ್ಲಿ ನಾವು ನಮ್ಮ ಏರಿಯಾದಲ್ಲಿ ಗೋಬಿ ಮಂಜೂರಿ ಮಾಡ್ತಾರೀ ಅಬ್ಬಬ್ಬಬ್ಬ ಅಬ ಏನರುಚರಿ ಬಾಯಲ್ಲಿ ನೀರುಪರತವರಿ ಇನಿ ಹ್ಮ್
ಮತ್ತೆ ಏನೇನು ವಿಶೇಷ ರೀ
ವಿಶೇಷತೆ ಬಂದ್ರಿ ಆಲೂಗಡ್ಡೆ ತಿರುಗಕೆ ಅಂತ ಹೇಳ್ಬಿಟ್ಟು ಒಂದು ತಿಂಡಿ ಪದಾರ್ಥ ಸಿಗತ್ರಿ ಮ್ಮ ಆಲೂಗಡ್ಡೆಗ್ರೀ ಒಂದು ಉದ್ದನ ಕಡ್ಡಿ ಚುಚ್ಚಿರಿ ಹ
ಹ
ಆ ಕಡ್ಡಿ ಚುಚ್ಬಿಟ್ಟು ತಿರುಗ್ಸಬಿಟ್ಟು ಎಣ್ಣೇಲಿ ಕರಿತಾರ್ರಿ ಹ ಎಣ್ಣೆಲಿ ಕರೆದ್ ಬಿಟ್ಟು ಅದ್ರ ಮೇಲೆ ಉಪ್ಪು ಖಾರ ಹಾಕಿ ಅದ್ರ ಮೇಲೆ ಒಂ ತರ ಸ ಒಂದು ಇದು ಬರುತ್ತೆ ಸರಿ ಟಮಾಟೊ ಇಂದ ತಯಾರಿಸರ್ ತಕ್ಕಂತ ಒಂದು ಪಾಣಕ ಬರುತ್ತೆ ಅದನ್ನ ಹಾಕೊಡ್ತಾರೀ ಅಬ್ಬಬ್ಬಬ್ಬ ಏನ್ ರುಚಿ ಅಂತಿರಿ ಅದು ಹ್ಮ್
ಹದ್ರೀ ಹೌದ ಹ್ಮ ನಾವು ಬರ್ಬೇಕ್ರ ಒಂದ್ ದಿನ ನಿಮ್ ಊರಿಗೆ
ಹ್ಮ್ ಬರ್ರಿ ಇ ನೋಂ
ಹ್ಮ ನಮ್ಮೂರಾಗ ಚಾಫೆ ಚಾ ಭಾರಿ ಇದು ರಿ ವಿಶೇಷಲ್ಲಿ ತಂದೂರಿ ಚಾ ಹಾ ರೀ
ನನ್ರಿ
ಹಾ ಪ್ರಸಿದ್ಧಿ ತಂದೂರಿ ಚಾ
ಹ್ಮ್
ಎ ಏಲಕ್ಕಿ ಎಲಾ ಎಲಾಚಿ ಚಾ ಹೈದ್ರಾಬಾದ ಚಾ
ಹಾಂ ರೀ
ಹ ಚಾ ಬಾರಿ ಇದ್ರಿ ಚಾ ಮತ್ತೆ ಬಂದ್ರಿ ನಮ್ಮೂರ ಆಗಲ್ರಿ
ಹಾ ಅದೇ
ಹಾ ಎಷ್ಟ ರಷ ಅಂದ್ರ ರೀ ದಿನಕ್ಕ ಅವರು ಒಂದ್ ಐದ್ ಸಾವರ ದುಡತಾರೆ ನೋಡ್ರಿ
ಹ ಹಾ ರೀ
ದಿನಕ್ಕೆ ಹ್ರಿ
ಮತ್ತೇ ರೀ ನಮ್ಮ ಏರಿಯಾದಲ್ಲಿ ಇಲ್ಲಿ ಮಂಡಾಳ್ ಮಾಡ್ತಾರೀ ಮಂಡಾಳ
ಹಾ ಹ ರೀ
ಮಂಡಾಳ ಅಂದ್ರೆ ಅದನ್ನ ಬೇಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ
ಹ್ಮ್ ಹ್ಮ್
ಅಬಬಬಬ ಏನ್ ರುಚಿ ಅತ್ರಿ ಅವ್ರು ಒಂದುಡ್ ಒಂದು ಬಾಣಿ ತಗೊಂಡು ಅದಕ್ಕ ಮಣ್ ಒಂದು ಅರ್ಧ ಪುಟ್ಟಿ ತುಂಬ್ಸತ್ತರೀ ಅದಕ್ಕ ಅಲ್ಲಿ ತುಂಬ್ ತುಂಬಾ ಜನ ನಿಂತಿರ್ತಾ ರೀ ಕಾಯ್ತ್ ರೀ ಗಂಟ್ ಗಂಟ್ಲೆ ಅದನ್ನ ತಗಳಕೋಸ್ಕರ.
ಅಷ್ಟು ಹುಚ್ಚ್ ಹಿಡ್ದತಿ ತಿನ್ನ ತಿಂಬಕಂದ್ರ ಅಷ್ಟು ರುಚಿ ಇರ್ತತಿ.
ಅಷ್ಟು ರುಚಿ ಇರ್ತತೆ ಅಲ್ರೀ ಅಷ್ಟು ಚೆನ್ನಾಗ್ ಮಾಡತಾರ ಅವರು.
ಹ್ಮ್
ಆ ರುಚಿ ಬಳ್ಳಾರಲ್ಲಿ ನಮ್ಮ್ ಊರಲ್ಲಿ ಎಲ್ಲೂ ಸಿಗಲ್ ನಿಮಗ್ ತಿನೋಕ ಅವರು ಅರ್ಧ ಮಂಡಾಳ್ ಹಾಕಿ ಅದಕ ರೀ ಅರ್ಧ ಚೀಲ್ಗಟ್ಲೆ ಮಂಡಾಳ್ ಹಾಕಿ ಉಪ್ಪು ಖಾರ ಮಸಾಲ ಶೇಂಗಾ ಬೀಜ ಹಾಕಿರಿ.
ಹ್ಮ್
ಉಳ್ಳಗಡ್ಡೆ ಹಾಕಿ ಟಮೊ
ಹ್ಮ್ ಹ್ಮ್ ರೀ
ಮಸಾಲೆ ಹಾಕಿ
ಹ ರೀ
ಏನ್ರಿ ಸಂಡಿಗೆಗಳನ ಸಂಡಿಗೆಗಳ ಮುರುದು
ಹ್ಮ್
ಹಾಕ್ಬಿಟ್ಟು ಅದ್ ಕಡ್ಲೆ ಪುಡಿ ಹಾಕಿರಿ ಮನೇಲಿ ಅವ್ರ್ ಒ ಮಸಾಲಾ ತಯಾರು ಮಾಡ್ತಾರೀ ಅವರು ಟೊಮೊಟೊಗಳನ್ನೆಲ್ಲ ಸಣ್ಣಗಿ ಕಟ್ ಮಾಡ್ಕೊಂಡು.
ಅಷ್ಟು ರುಚಿ ಬರ್ತತೆ ಏನ್ರರಿ ಅವ್ರುದೇ ಒಂದು ಮಸ್ತ್ ಸಲ ಸ್ವಂತವಾದ ಒಂದ್ ಮಾಸಲ ಮಾಡ್ತಾರೇನ್ರಿ.
ತಯಾರ್ ಮಾಡ್ಕೊ ಬರ್ತಾರ್ ರೀ ಅವರು.
ಹ ರೀ
ಅದಕೆ ರೀ ಅವರು ಮನೆಯಲ್ಲಿ ಟೊಮೊಟೊ ಸಣ್ಣಾಯಗ್ ಕಟ್ ಮಾಡಿ
ಹಾ ರೀ
ಅದಕ್ಕೆ ಎಣ್ಣೆ ಸುರುದು ಸ್ವಲ್ಪ ಖಾರ್ ಪುಡಿ ಸ್ವಲ್ಪ ಉಪ್ಪ್ ಹಾಕ್ ಕಿ ನಿಂಬೆಹಣ್ಣ ಹಿಂಡಿ ಅದ್
ಹ ಹ ರೀ ಹ್ ರೀ ಹ್ ರೀ
ಹಿಂಡ್ ಬಿಟ್ಟು ಕಲ್ಸ್ಕೊಂಡ್ ಮಂಡ್ ತಗೊಬರ್ತಾರೀ ಆ ಮಸಾಲೆನೇ ಆ ಒಂದ್ ಮಂಡಾಳಿಗೆ ರುಚಿ ರೀ.
ಹಬ ಹಬ ಬಬಬ
ನಲ್ವತ್ತು ರೂಪಾಯ್ ತಗೊಂತಾರೀ ಒಂದು ಪ್ಲೇಟ್ಗೆ ಹಾಕ್ ಕೊಡ್ತಾ ರೀ ಅಬ್ಬಬ್ಬ ತಿಂತ ಇದ್ರೆ ಬಾಯಲ್ಲಿ ನೀರ್ ಸುರಿ ರ್ತವ ರೀ ಅದನ್ನ ತಿಂದ್ರೆ ಊಟನೇ ಬ್ಯಾಡ್ ರೀ ರುಚಿ ಇರುತ್ತೆ ರೀ ಹ್ಮ್ ಎಷ್ಟು ರುಚಿ ಇರ್ ನೋಡ್ರಿ ಅದು ತಸ್ ಸೈಡ್ಲೆ ತಿಂದು ನಾವು ಅಲ್ಲೇ ತಿಂದು ಮನಗೂ ತಗೊಂಡ್ ಬರ್ತೀವ್ರ್ ರೀ ಅಲ್ಲಿ ಮನೆಯಿಂದ
ಹಾ ಮನ್ಯಾಗ ಎಲ್ಲಾರ್ ಇಷ್ಟ ಪಡ್ ಅವ್ರ ಅಲ್ಲೇ ತಿಂದು ಮನ್ಯಾಗು ತಗೊಂಡ್ ಬರ್ತರೆ.
ಹಾ ಮನೆಲ್ಲೂ ತಿಂದ್ ಪಾರ್ಸಲ್ ತಗೊ ಮನೆಲ್ಲಿ ಎಲ್ಲರೂ ತಿಂತೀವ್ ರೀ
ಹಾ ರೀ ನಮ್ಮೂರ್ ಅಗ್ರಿ ನಿಪ್ಪಟ್ ಟು ಮಸಾಲ ಅಂತ ಮಾಡ್ತಾರೀ
ಹಾ ಹಾ ಹಾ ಹ
ಹ್ಮ ಫಸ್ಟ್ ಮೊದ್ಲು ನಿಪ್ಪಟ್ಟು ಅವ್ರೇ ತಯಾರಸ್ತಾ ರೀ ನಿಪ್ಪಟ್ಟು. ಆ ಹಿಟ್ಟಿಗೆ ಏನೇನೋ ಮಸಾಲ ಹಾಕಿ ಅದ್ ಹಾಕಿ ಇದ್ ಹಾಕಿ
ಹಾ ರೀ
ಹ್ಮ ನಿಪ್ಪಟ್ಟ ತಟ್ಟಿ ನಿಪ್ಪಟ್ಟ ಕರ್ದು ಇಟ್ಟು ಬಿಡ್ತಾರ್ರಿ ಅದಎಷ್ಟು ದಿನ ಆದರೂ ನಿಪ್ಪಟ್ಟು
ಹಾ ರೀ
ಪರಂಪರ ಮದತ್ ರೀ ಹಾ ನಿಪ್ಪಟ್ ಮಸಾಲಾ ನಿಪ್ಪ ಡ್ರೈ ಅಂತ ಕೇಳಿದರೆ ನಿಪ್ಪಟ್ಟ ಡ್ರೈ ಅಂದ್ರೆ ನಿಪ್ಪಟ್ಟ ಸ್ವಲ್ಪ ಹಿಂಗ ಮುಡತಾರರಿ ಅದ್ಮೇಲ್ ಟೊಮ್ಯಾಟೊ ಹಾಕ್ತಾರಿ ಉಳ್ಳಾಗಡ್ಡೆ ಮತ್ತೆ ಎ ಎಲ್ಲಾ ತರದ ಮಸಾಲ ಹಾಕ್ತಾರೀ ಅವ್ರ ಹತ್ರ ಯಾವ್ದೋ ಒಂದು ಆರ್ ಮಸಾಲಗಳು ಇರ್ತಾವ್ರೀ ಅವ ಯಾವ್ಯಾವ ಹೆಸರುಗಳು ಹೋಗತಿಿಲ್ಲ ರೀ ಆಮೇಲೆ ಒಂದ್ ಸ್ವಲ್ಪ ನಿಂಬೆಣ್ಣುನಟ್ಟು ಸುಮ್ಮನೆನ್ ಕೊಡ್ತಾರ -ರಿ
ಹ್ಮ
ಒಂದ್ ನಾಕ್ ಆದ್ರೂ ತಿನ್ಕಿರಿ ನೀವು
ಹಾ ಹಾ ಹಾ
ಆಮೇಲೆ ನಿಪ್ಪಟ್ ಮಸಾಲ ಅಂದ್ರೆ ಅದಕ್ ಸ್ವಲ್ಪ ಸಂಡಿಗೆ ಹಾಕಿ ಬೇರೆ ಶ ಟೊಮ್ಯಾಟೊಗಳು ಹಾಕಿರಿ ಉಳ್ಳಾಗಡಿ ಹಾಕಿರಿ
ಹಾ
ಹ ಹಾ ಆಮೇಲೆ
ಹೇಳ್ತಿರೋದ ಅಬ್ಬಬ್ಬಾಳ್ತಿರುವುದು ಹೇಳ್ತ ನನಗ ಬಯಗ್ ನೀರ್ ಬರ್ತಾವಲ್ ಇಲ್ಲಿ ತಿನ್ಮಕ್ಕ ಅನ್ಸತತಿ ಇವಾಗಲ ಅಷ್ಟ ಇದೆ ಚೆನ್ನಾಗಿ ಹೇಳ್ತಿದರಿ
ಹಊ ರರಿ ಅಷ್ಟ್ ಚೆನ್ನಾಗಿರ್ತತ್ ನೋಡಿ ನಮ್ದು ಅಲ್ಲಿ ಕೆಲಸ ಮುಚ್ಕೊಂಡು ಬರಬೇಕಾದರೆ ನ ಬಾದೆ ಅಂಗಡಿ ಐತ್ರಿ ದಿನಾ ನೋಡವಗೆಲ್ಲಾ ತಿಿಂದ ಕಾಣಸತ್ರಿ ದಿನಾ ಅಂದಂದ್ರೆ ದಿನಾ, ತಿನ್ನಕ್ಕಾಗಲ್ಲರಿ ಆರೋಗ್ಯ ಕೊಟ್ಟು
ಹೌದೌದ್ರೌದು
ಲವಂಗ ಸತಿ ತಿನ್ನುವುದರಿಂದ ತೃಪ್ತಿಯಿಂದ ತಿಂದು ಬಿಡ್ತೀನಿ ನೋಡ್ರಿ
ಹಾ ಅದೇ
ಮೂಊ ರ ಹಊ ರೀ
ನಾವಂದ್ರಿ ಈ ಕಡೆ ಸ್ವಲ್ಪ ಆ ಮಂಡಲ ಅಂಗಡಿ ಈ ಕಡೆ ಬಂದ್ರ ರೀ ಒಂದು ನೈಸರ್ಗಿಕ ಹಣ್ಣಿನ ಒಂದು ಜ್ಯೂಸ್ ಮಾಡ್ತಾರೀ ಬ ಬಾ ಬಾಬಾ ಬಾಬಾ ಬಾಬಾ ಏನು ರುಚಿ ರೀ ಏನದು ಮಾಡೋ ವಿಧಾನ ರೀ ಏನಿಲ್ಲ ರೀ ನಾನು ಉದಾಹರಣೆ ಅವರ ಅವಳ್ಗೆ ಸಪೋಟ ಜೂಸ್ ಹೇಳ್ತನ್ರೀ ಸಪೋಟ ಸಿಪ್ಪೆಗಳೆಲ್ಲ ತೆಗೆದು ಬೀಜ ಎಲ್ಲ ತಗದವ್ರಿ ರೀ ನೀವ ಇರ ಜಾಗದಲ್ಲಿ ಸ್ವಲ್ಪ ಧ್ವನಿಯಲ್ಲಿ ಏನು ಇದ
ಹ ಇದು ಗಾಳಿ ಬೀಸದೆ ಮಳೆ ಬಂದ ಲ್ರಿ ಫುಲ್ಲ ಅದು ಕಂಬ ಬಿದ್ದೋಗ್ಬಿಟ್ಟೇತ್ರಿ ನಮ್ ಮನ್ ಹತ್ರರಿ
ಅಯ್ಯೋ ಅಯ್ ರ್ರೀ
ಅದಿಕ್ಕೆ ನಿಮಗ್ ಹಂಗ ಕೇಳ್ಸಕ್ದತ್ ನೋಡ್ರಿ ಯಾರ್ದು ನಿ ಯಾರಿಗ್ ಫೋನ್ ಮಾಡುದ್ರೆ ಹಿಂಗಗೆ ಹಿಂಗಗೆ ಹೇಳಾಕತ್ತಾರೀ ಸರಿಯಗ್ ಧವನಿ ಸರಿಗ್ ಬರವಲ್ದಲ್ಲಾಧ್ವನಿ ಧ್ವಿ ಸಗ್ ಬರವದಲ್ಲ ಅಂತ ನೋಡ್ರಿ
ಏ ಹೌದನ್ರರಿ
ಹ್ಮ್
ೀ ಆ ಹಣ್ಣಿಂದು ಜ್ಯೂಸ್ ಮಾಡೋ ವಿಧಾನ ಇರುತ್ತಲ್ರಿ ಆ ಪಊಟ ಹಣ್ಣು ಸಿಪ್ಪೆ ಎಲ್ಲ ತಗದು ಬೀಜ ಎಲ್ಲ ತಗದ್ರಿ ಆ ಒಂದು ಯೂಸ್ ಮಾಡಿರ್ತಕ್ಕಂ ಒಂದು ಉಪಕರಣಕ್ಕ ಅದನ್ನ ಹಾಕಿರಿ
ಮಬ ಹ್ಮ್ ಹ್ಮ್ ಹ್ಮ್ ಹಾ ರೀ
ಅಲ್ಲೇ ಮಂಜುಗಡ್ಡೆ ಹಾಕ್ತಾರೀ
ಹಾ ರೀ
ಮಂಜುಗಡ್ಡೆ ಹಾಕಿ ಹಸಿ ಹಾಲು ಹಾಕಿ ಸಕ್ಕರೆ ಹಾಕಿರಿ ಅದಕ್ಕೆ ಅವರು ಒಂದು ಒಂದು ಮನಿ ಇದನ್ನ ಹಾಕ್ ಸೇರ್ಸ್ತ ರೀ ಒಂದೇನೋ ಅದೇನೋ ಬರುತ್ತ ಇತರಿ ಅದಕ್ಕೆ ಅದೇ ರುಚಿ ಕೊಡದ್ರಿ ಅದು ಆ ಹಣ್ಣಿನ ಒಂದು ರಸಕ್ಕೆ ಅದು ಇನ್ನೋ ಒಂದ್ ಅಂಗಡಿಯಲ್ಲಿ ಸಿಗುತ್ತೆತ್ರಿ ಅವ್ರರಿಗೆ ವಿಶೇಷವಾಗಿ
ಹ್ಮ್ ಹ್ಮ್ ಹ್ಮ್
ಅದು ಒಂದು್ ಹನಿ ಹಾಕಿದ್ರೆ ಸಾಕ್ರರಿ ಅದಿಷ್ಟು ರುಚಿ ಕೊಡದ್ರಿ ಹ್ಮ್ ಮತ್ತೆ ಅನ್ನಾ ಕೊಡ್ತನ್ರಿ ಅವನು ದೊಡ್ಡ ಗ್ಲಾಸ್ ಆಬಬಾಬ ಅದನ್ನ ಕುಡಿಸಿದ್ರೆ ದೊಡ್ಡ ಗ್ಲಾಸ್ ಹೊಟ್ಟೆನ್ನು ತಗೋ ನೋಡ್ರಿ
ಹಾ ನೈಸರ್ಗಿಕ ಅಂದ್ರೆ ಅವ ಆರೋಗ್ಯ ಕೂಡ ಭಾರಿ ಒಳ್ಳೇದು
ಒಳ್ಳೇದ್ರಿ ಒಳ್ಳೇದ್ರಿ ಅದನ್ನತ್ರಿ ಮತ್ತೆ ಅದ್ರ ಜೊತನೇ ರೀ ಎಲ್ಲಾ ಮಿಶ್ರಣ ಮಾಡ್ರ ಒಂದ್ ಜ್ಯೂಸ್ ಸಿಗುತ್ತತ್ರಿ ಅವ್ರತ್ರ ಅದೇ ವಿಶೇಷ ನೋಡ್ರಿ ನೀ ಅದಕ್ಕೆ ಬಂದರು ಯಾರು ಸಪೋರ್ಟ್ ತಾಳಿಂಬೆ ಸೇಬು ದ್ರಾಕ್ಷಿ ಮೇ ಅದದು ನಾರಂಗಿ ಹಣ್ಣ್ರಿ ಹೇಳ್ರಿ
ಹ್ಮ್ ಹ್ಮ್ ಹ್ಮ್
ಹ ಮತ್ತೆ ಬಾಳೆಹಣ್ಣು ಸಕ್ಕರೆ ಹಾಲು ಮಂಜುಗಡ್ಡೆ
ಹ್ಮ್ ಹಾ ಹಾ ರೀ
ಇಷ್ಟೆಲ್ಲಾ ಮಿಶ್ರಣ ಮಾಡಿ ಹಾಕ್ತನ್ಿ ಅದು ಕುಡಿತಾ ಇದ್ರೆ ಒಂಂತರ ಆಹಾ ಏನ್ ರುಚಿ ಏನ್ ರುಚಿ ಮನ್ಸಿಗ ಒಂಥರಾ ಖುಷಿ ನಡತದ್ರಿ ಅದು ಕುಡಿತಿದ್ರಗಿನ ಹಾ ಮತ್ತೆ ಹಾ ಮತ್ತೆ ಅದ್ರಲ್ಲ ಇನ್ನೊಂದ್ ಮಾಡ್ತನ್ಿ ಇನು
ಹಾಂ ರೀ
ಮಡಿಕೆಯ ಒಂದು ಕುಂಡದಲ್ಲಿ ಇಟ್ಟಿರ್ತನ್ರಿ ಮೊಸರನ್ನ ಆ ಮಸ್ತರನ್ನರಿಲ್ಲ ಅವರು
ಹ ಹ್ಮ್
ಆಬಾಬಾಬಬಬ ಮಜ್ಜಿಗೆ ಕಟ್ಟಿ ಕಟ್ಟ ಕಟ್ಟಿತಾರೀ ಕಟ್ಟ್ದ ಸ ಅಕ್ರ ಹಾಕಿ ಕೊಡ್ತಾರ ಕುಡಿತಿದ್ರೆ ಲಸ್ಸಿ ಅಂತ ಹೇಳ್ಬಿಟ್ಟು ಅಂತಾರೀ ಹಬ್ಬಬ್ಬ ಶಕ್ತಿ ಸಿಗತ್ೀ ಮೈಗ ಅವವಾಗಿ
ನಮ್ಮಊರ ಮಾವಿನಟ್ಟ ಮಸ್ ಆಗ್ತತ್ರಿ ಹೆಂಗ ಇರ್ತೇತಂದ್ರಿ ರಾಜಸ್ಥಾನ್ದಾಗ ಮಾಡ ನೋಡ್ರಿ ಹಂಗಗೆ ಹೇಳ್ತಾರ ನೋಡ್ರಿ ರಾಜಸ್ಥಾನ್ದಾಗ ಲಸ್ಸಿಗಳು ಬಾರಿ ವಿಶೇಷ ಅಲ್ರರಿ
ಹದೌದು
ನಾವನಣ್ಣನ್ ರಸ್ಿ ಮಾಡ್ತಾರ್ರಿ
ಹ್ಮ್
ಚಂದ್ ಇರ್ತೇತ್ ನೋಡ್ರಿ
ನೀವ್ ಹೇಳ್ತಿದ್ರೆ ಇವನ್ನಲ್ಲಾ ನಾವು ರುಚಿ ಮಾಡ್ಬೇಕು ರುಚಿ ನೋಡ್ಬೇಕಾಗಗ್ತತಿ
ಹ್ ರೀ ನಾವು ನಿಮ್ಮ್ಊಗ್ ಬರ್ತೀವ್ರೀ ನೀವು ನಮ್ಮ್ ಊಗ್ ಬರ್ರರಿ ಎಲ್ಲಾ ಒಂದಿನ ರುಚಿ ನೋಡಿ ಸರಿ ರೀ ಸರಿ ಹಾ ರೀ
ಹ್ಮ್ ಬ್ರ
ಬಾಯ್ ಬಾಯ್